ಹಲೋ. ಈಗ ತುಮ. ಈಗ ತುಂಬಾ ಬಸಿ ಇದ್ದೀರಲ್ಲ ನೀವು ಅಂದ್ರೆ.
ವಓ ನಮ್ದು ಅದ್ ಡಿಸಾಕ್ಷನ್ ಇತ್ತವ.
ಅಂದ್ರ.
ಅದ ಬಾಡಿ ಕೆಡವಾರ.
ಏನ್. ಏ ಯವ್ವ ತಾಯಿ ಹಿಂಗ್ ಮಾಡ್ತರ ನೀವು. ನೋಡ್ದ ಅದು ನೋಡಿನೇ ನನಗ ಒಂದ ತರಹಾಗಿ ಬಿಡ್ತಪ್ಪ ಯಪ್ಪಾ ಅನಿಸ್ತು.
ಇವತ್ಂತ್ರ ನೋಡ್ಬಾರ್ದ.
ಅದು ಪೂರ್ತಿ ಅ್ದ ಖಾಲಿ ಆಗ್ಬಿಟ್ಟದನ.
ನಮ್ ಫ್ರೆಂಡ್ಸ್ ಎಲ್ಲ ಹಿಂಗಗೆ ಒಳಗೆ ಕೈ ಹಾಕಿ ಒಳಗ್ ಒಳಗ್ ಕೈ ಹಾಕಿ ಕೈ ಹಾಕಿ.
ಕಟ್ಟ ಕಟ್ ಕೆ. ನಡೆ ಇವು ಕಟ್ ಕಟ್ಟ ಕೇಳ್ತಿದೀ . ಮೂರ್ತಿ ಕಟ್ಟಾಯ್ತದ ವಾಯ್ಸ್ ಹ
ಕೆಳಸತ್ದಾ
ಎ ಇಲ್ಲ ಹಲೋ ಹಲೋ ಹಲೋ ಹಲೋ ಹಾ ಈಗ್ ಕೇಳತದ ಹ್ಮ್ ಈಗ್ ಕೇಳತದ
ಹೋಗ ಆಯ್ತು ಇವತ್ತ ನದೆ
ನೀವು ಕಟ್ಟಾಯಿತೆವು ಎಲ್ಲಿಂತ ಶೇವ್ ಕೇಳಾನೇ ಹೊಲ್ತ ಪೂರ್ತಿ ಪೂರ್ತಿ ಪೂರ್ತಿ ಕಟ್ಟಾಯ್ತು
ಅಲೊ
ಹಾ ಹ್ಮ್ ಈಗ್ ಕೇಳತದ ಹೇಳ್
ಹಲೋ ಅಕ್ಕಿ ಮೇಲೆ ಅವಳ ಒಳಗೆ ಅಯ್ಯಾ ಒಳ ಕೈ ಹಾಕಿ ಕೈ ಕ್ರೀ ಮಾಡದ ಹೆಂಗಿರ್ತದ ಫೀಲ್ ಮಾಡ್ಕೀರ ಅಂತ ಹೇಳವನ್
ಓಹ ಅಂದ್ರ ಬರೆ ಕೈಲೆ
ಬರಕಲ ಗ್ಲೌ ಬೌಸ್ ಗಲ
ನೀ ನೀವ್ ಹಾಕಿದಿ ಏನ್ ಫೀಲ್ ಮಾಡ್ಬ ಏನ್ ಫೀಲ್ ಮಾಡ್ಬೇಕಂತ
ಇಲ್ಲ ಅದು ಈ ಒಳಗನ್ನದು ಈ ಕೈಲ್ಲಾ ಅ ಲಾವಿಕ ನಿ್ ಕ್ಲ ಕಲರ್ ಬೋನ್ ಟಿಪನ್
ಹ್ಮ್
ಅದು ಬೋಲ್ ನೀರ್ ಮಾಡ್ರಿ ಅಂತಲ್ವಾ ಆದ ಕೈ ಎಂದಕ್ಕು
ಮತಕಿ ಬೈಯಲ್ಲಿ ನಿಮಗ ಒನ್ ಬೈ ಒನ್ ಒನ್ ಬೈ ಒನ್ ಮುಟ್ಟ ಕಚ್ಚಿದ್ಲಂದ್ರ ಏನ್ ಮಾಡ್ತರವ್ವ
ನ್ ಮ್ಯಾಮ ಯ ಸ್ಮೆಲ್ ಒಂದ
ಹ್ಮ್
್ರಡ್ಬೇಕು ಅಣ್ಣ ಕಣ್ಣ ಹಾ
ಕಣಗಣಿ ಎಲ್ಲ ತೆಗಿತರ ಇರ್ತಾವ್ ಕಣು ಗಿಣು ಎಲ್ಲ ತೆಗಿತರ ಏನ್ ಇರ್ತಾವ
ಣ ಮುಚಿರ್ ದು ಎಲ್ಲಾ ಇರ್ತವು ಪ ಎಲ್ಲ ತೇಗಿತಿವ್ ನೋಳ
ಯವ್ವ ಕಣ್ಣಿಂದ ಇಟ್ರ ಅಂದ್ರ ಹೆಂಗ್ ಮಾಡ್ತರಿ ತಾಯಿ
ಹ
ಏನ್ ಕೇಳವಲ್ತ ಅವತಾಯಿ ಐತ ನಡಿ ಆ ಕಡೆ ನೀ ಎಲ್ಲಿದ್ದ ದೇವಡಮ ನೀನ್ ಅವಾಗ ಎಲ್ ಕುಂತಿದ್ದ ಅಲ್ ಕುಂದ್ರ
ಈಗ ಈಗ
ಹಾ ಈಗ ಕರೆಕ್ಟ್ ಕೇಳತದ ನೋಡ್ ಹಾ
ನಿ ನಿಜಾವ ಬಾಳ ಅಲ್ಲಿನೇ ಬೇನ ಆಗ
ದೇವ್ರೇ ದಿನ ಇರ್ತದ ಮತ್ತದು
ದಿನ ಎಲ್ಲ ವಾರದಾಗ ಎರಡು ದಿನ ಗುರುವಾರ ಶುಕ್ರವಾರ
ಮತ್ತೆ ಹೆಂಗ್ ಮಾಡ್ತಾರ ಮತ್ತೆ ಅದ್ರ ಪ್ರಾಕ್ಟಿಕಲ್ ಏನ್ ಇರಲ್ಲ
ಪ್ರಾಕ್ಟಿಕಲ್ ಇರ್ತ್ ಲಾಸ್ಟಿಂಗ ಅದು ಏನ್ ಇರಂಗಲ್ ಸುಮ್ಮನೆ ಸುಮ್ನೆ ಮಾಡ ಹಂಗ ಬಬೇಕಕ್ ಹಂಗೆ ಕೊಯ್ತವ ಮಾಡ ಒದ್ದಾಯ
ಹ ಹ
ಚ ಮಾಡ್ ಅದ್ರೊಳಗ ಫ್ಯಾಟ್ ಬರೆ ಫ್ಯಾಟ್ ಇ ಗೊತ್ತ ಬಾಡಿ ಇದಾಗ ಎಷ್ಟು ್ಯಾಟ್ ಫ್ಯಾಟ್ ಇರ್ತದೆ ಎಲ್ಲೋ ಕಲರ್ ಅದೇ ಬಾಳ್ ಸ್ಮೆಲ್ ಬರ್ತು
ನಿ್ಮ ತಗ ತೆಗೆ ತಗದು ತಗ್ದದು ಒಕಡೆ ಹತ್ರನು ಫ್ಯಾಟ್
ಹ್ಮ್ ಒಂದ್ ಕಡೆ ಇ ತೆಗ್ದ್ ತೆಗ್ದ್ ಆಾಕ್ತಾರ
ಹು ಹೇಳ್ಬಡ್ಬಿಡು ತಾಯಿ ಮೈ ಜುಮ್ ಅಂತತ್ ಹೆ ಇನ್ ಮಾಡರ ಹೆಂಗ ಮಾಡತ
ಆ್ ಯ ಎರಡ್ ತಾಸ ನಿಲ್ಬೇಕ್ ಗೊತ್ತಾ ಅದ್ರ ಸ್ಮೆಲ್ಲ ಮದ್ಲೇ ತಡಿಯಕ್ ಆತಿರಲ್ಲಾ ಆಯ್ತ್ ಮತ್ತೆ ನಿಂದರ್ಸ್ತಾರ ಪೂರ್ತಿ ತೆಲಿ ಚಕ್ರ ಬಂದ್ಬೋಗಬೇಕ ನಾವ್
ಸರಿ ಹೋಗ್ ಮಾಡ್ತಾರ ಹೆಂಗ ಅಂತೀನಿ ಹುಡ್ಗೆರ್ ಜಾಸ್ತಿ ಜನ ಹೋಗ್ತಾರ
ಅವ್ವಾ ನಿಂದ್ರತಾರ್ ಗೊತ್ತನ್ ನಾನಿ ಅಂತಾರ
ಹ್ಮ್
ನಾನೆ ನೋಡುವಲ್ಲನಕಿ
ನಿಮ್ ಸೌಜನ್ಯ ಸಮೃದ್ಧಿ
ಸೌಜನ್ಯನ್ ಮುಟ್ಟಲಿಗತ್ ಸಮೃದ್ಧಿ ಅವರು ಮಾಡ್ತಾರವ ಎಲ್ಲಾರೂ ಎಲ್ಲಾರ ಐದ್ನೂರು ರೂಪಾಯಿ ಕೊಟ್ಟಕ್ಕೆನ್ ಮ ಡಿಸಾಕ್ಷನ್ ಕಿಟ್ಟತ್ತರಿ ಶರ್ ಮಾಡ್ಬೇಕಂತ
ನೀನು ನೀನು
ನಮ್ಮಕ್ಕ
ನಿಮ್ಮ ಅಕ್ಕನ್ ಬಲ್ ತಗೊಂಡಿದ್ಯಾ ನೀನು
ಹ್ಮ್ ನಮ್ಮ್ ಅಕ್ಕನ ಇದ್ವು ನಮ್ಮ್ ಅಕ್ಕನೇ ಕೊಟ್ರ
ಹ್ಮ್
ಆಯ್ತ ಅವನೇ ವೈ ನೀ ಸುಮ್ನೆ ವೈಕಿಸಿದಾಗ್ ಇಟ್ಕೊಂಡ ಹೋತ್ನಿ ವಾಪಸ್
ಹಓ ಅವ ತೊಳಿಬೇಕೇನ ಆಮೇಲೆ
ಹತ್ತ
ಅಲ್ಲೇ ತೊಳಕೊಂಬರ್ತ್ರ ಸ್ಮೆಲ್ ಬರಲ
ತೊಳಿತವಿ ಅಲ್ಲ ಸಾಬೂನ್ ಪುಡಿ ಹಾಕಿ
ಪ್ಯಾಟ್ ಎಲ್ಲಾ ಹತ್ತಿರ್ತದಲ್ಲ ತಳ ಗಿಳಕ್ ಚೆಲ್ ಏನ್ ಫ್ಯಾಟ್ ಹೊಟ್ಟೆ
ಕಿ ಚಲ್ತಾರ ಎಲ್ಲೇ ಒಬ ಬಾಳ ಹೊಲ್ಲ ಎಲ್ಲಾ ಇದ್ ಮಾಡ್ತಾರ ಆಮೇಲೆ ಒಬ್ಬ ತಣ್ಣ ಅನತ್ ಎಲ್ಲಾ ತೆಗದ್ ಇದ್ ಮಾಡ್ತಾನ
ಯವ್ವ ಅತನ್ ಪಾಡರ ಎನ್ನಡಿಯ
ಒಂದ್ ಬಕೆಟ್ ದಾಗ ನೀರ್ ತುಂಬಿಟ್ಟ ಬಿಟ್ಟಿರ್ತಾರ ಹ ಬ್ಬಕಿಡ್ದಾಗ ಹಾಕತ್ ತೆಗದ ತೆಗ್ದ
ನೀರ್ ತುಂಬಿಟ್ರದ ಕೆಸರನ್ ಕೆಸರಾತದೆ ನದನ್
ಅದ್ಮ ಎಲ್ಲ ಕೆಸರ ಆಗಿರ್ತದ ದ ದಿನಾ ಅದ್ ಬಾಡಿ ಮ್ಯಾಗ ನೀರಾಕ್ತರ ಹಿಂಗ್ ಹೊರಗ ತಗೋಣ ನೀರ್ ಹಾಕ್ತಾರ ಒಂದ್ ಎರಡ್ ಬಕೆಟ್
ಎಲ್ ನೀರ್ ಎಲ್ ಚಲ್ಬೇಕು
ಅವ ನೀರ್ ಹಿಂಗ ಕೆಡೆ ಅದು ಬಿರ್ತದಲ್ಲ ಕೆಳಗೆ ಹೋತದವು ಹಿಂಗ ಹಿಂಗ್ ಮಾಡ್ಯಾರ ಅದ ಹೋಗಕ್ಕ ನೀರ್ ಹೋಗಕ್ಕ
ಹ್ಮ್ ಹ್ಮ್ ಹ್ಮ್ ಬಾಡಿ ಅಲ್ಲೇ ಇಡ್ಬೇಕಂದ್ರೆ ನೀವು ಹ್ಮ್ ಹ್ಮ್ ಹ್ಮ್ ಹ್ಮ್ ಅಂದ್ರೆ ಬಾಡಿ ಅಲ್ಲೇ ಇಡ ಅದೇ ಜಾಗದಾಗ
ಹ್ಮ್ ಅದ ದಿನ ತರ್ಬೇಕು ಮುಚ್ಚಿಡ್ಬೇಕು ಮತ್ತೆ ಹೊರಗ್ ತರ್ಬೇಕು ಮತ್ತೆ ಒಯ್ಬೇಕು ಅದನ್ನ
ಒಂದೇ ಬಾಡಿ ಅದ ಇನ್ನ ಏನ ಇರ್ತಾವ ಬಾಳವೆನಲ್ಲ ಒಂದೊಂದ್ ಸೆಮಿಸ್ಟ್ರಗ್ ಒಬ್ಬಬ್ರಗ ಒಂದು ಹ್ಮ ಮತ್ತೆ ಒಂದ್ ಬೆಳಚಿಗೆ ಒಂದ್ ಬಾಡಿ ಒಂದ್ ವರ್ಷ ಒಂದ್ ಬಾಡಿ ಕಲಸ್ತಾರ ನೆಕ್ಸ್ಟ್ ಮತ್ತು ಮತ್ತೇನಂದು ಮ ಬಾಡಿಬೇಕು ನೆಕ್ಸ್ಟ್ ಸೆಮಿಗೆ ಅಂದರೂ ಐದು ಬಾಡಿ ಆ ಹೈದವ ಹಾರವೋ ನಡ ಕಡಿ
ಎಲ್ಲರೂ ಊರಿಗೊಂಟರ ಊರಿಗ್ ಹೊಲ ಬೇಡ ಊರಿಗೂ ಬೇಡಕತ್ತದ ನಮ್ಮ್ ಮನ್ಸ
ಇರ್ ಬಾರ ಸುಮಶ
ಎಕಡೆ ಹಕ ಮನುಷಲಲ್ಲ ನನ
ಗಾನ ಕರ ಗಡ ಅವ ಕೈ ಬೀ ಗಾನೆಲ್ ಕಕ ಒಗಡ ಆಾಯ್ತ್ ನೋ್ಣ ಊ ವಾಸ್ಟಲ್ ಬಿಟ್ಟಂದ್ರೆ ಸಾಯ್ತ್ ನೋತ್ತ ಅಷ್ಟಲ್ ಬಿಟ್ಟ ಅಂದ್ರೆ ನಿಮ್ದ ಪರಿಸ್ಥಿತಿ ಚಂದ್ರ ಅಲ್ ಹುಡ್ಗ
ಏನ್ ಬಿುಟ್ನದ್ರ
ಹಾಸ್ಟಲ್ ಬಿಟ್ಟ ಅಂದ್ರ
ಬರ ಅ ಇಲ್ಲೇಕ ಎಲ್ಲ ನಮ್ ಕ್ಲಾಸ್ ಮೇಟ್ ಎಲ್ಲಾರೂ ಓದ್ತವಿ ನ ಇಪ್ಪತ್ ರೂಪಾಯಿ ಏನ್ ಮಾಡ್ತ ಅಂದ್ರೆ ಟ್ರಿಪ್ಪಿಗೊಂಡ್ಲಾ ಇಪ್ಪತ್ೊಂಬತ್ತಕ್ಕ ಇಪ್ಪತ್ತರ ಮತ್ತ ಕೃಪಿಕೊಂಡ್ರ ಇಪ್ಪತ್ ಮೂವತ್ತು ಒಂದು ಎರಡು ಮೂರುಳಿ ಬರ್ತಾರ ಅವರು
ಹ್ಮ್ ಮತ್ತೆ ಬರ್ತೇನೆ ಕಡೆ ಇಪ್ಪತ್ ಒಂಬತ್ತಕ್ಕೂ ನಮ್ಮ್ ಎಕ್ಸಾಮ್ ಸ್ಟಾರ್ಟ್ ಹ
ಇಪ್ಪತ್ತು ತೊಂಬತ್ತೈದುಕೊಂಡ
ಹ್ಮ ಹ ಕಟ್ ಕಟ್ ಸ ಮುಂದರ ಸರಿಲ್ಲ ಹರ ಅವ
ಹ
ಹ್ಮ್ ಇಪ್ಪತ್ೊಂಬತ್ತಕ್ ಒಂದು ಪೇಪರ್ವಾ ಒಂದು ಕನ್ ಪೇಪರ್ವಾ
ನೀನ್ನಗಾ ಇಪ್ಪತ್ ರೂಪತ್ ಪೇಪರ
ಹ್ಮ್ ಇಪ್ಪತ್ಂಬತ್ತು ಫಸ್ಟ್ ಪೇಪರ್ ಅ ಮಕ್ಸು ಆಮೇಲೆ ಒಂದಕ್ ಒಂದು ಕಂಪೂಪರ್ ಅದ ಮೂರ್ ಕಂಪಿಪುರದ ಐದು ಕೊಂದುಪ ಬರಾಗ
ಹ್ಮ್
ಅೆ ಹಳ್ಕೊಂದ ನೆಕ್ಸ್ಟ್ ಒಮ್ಮೆ ಏಟೀನ್
ಏಟನ್ ಕದನಾ ಏಳ
ಕಮ್ಯೂನಿಕೇಶನ್ಸ್ಗೆ
ಏಳು ಆರ್ಮೇಲೆ ಏಟಿನದ
ಹ್ಮ್
ಹತ್ತು ದಿನ ಏನ್ ಮಾಡ್ಬೇಕು ಯವ ನಡಬಾರತ್ತಾ
ಹ್ಮ್ ನಡ್ಬರ್ಕ್ ಅದು ಕಮ್ಯುನಿಕೇಶನ್ ಸ್ಕಿಲ್ ಅಂತ ಆದ ಬಟ್ ಅದ ಏನ್ ಅಷ್ಟೇನ ಇರ್ಲ ಪುನ್ ಎರಡ್ ತಾಸ ಹೊೋಡಿದ್ರೆ ಮುಡ್ಬು ಅದಾದ್ಮೇಲೆ
ಅದು ಲಾಸ್ಟ್ ಹೇಳದ್ ಹದೆಂಟನೇ ತೀಕ ಆ ಸಬ್ಜೆಕ್ಟ್ ಹ
ಬಿಲ್ಡಿಂಗ್ಸ್ ಏ ಸಿವಿಲ್ದದ ಅದೊಂದು ತಗೋಬೇಕಕ್ ಬೇರೆ ಬ್ರಾಂಚಚ್ ಏನ ಅಂತೇಳಿಲ್ಲ ಪೂರ್ ಸತಿ ಮೆಕ್ಯಾನಿಕಲ್ ತೊಗೊಂಡ್ ಹ್ಮ್ ಅದು ಭಾಳ್ಾಡದ ಮೆಕ್ಯಾನಿಕಲ್ಲಿ ಬಿಸಿಿ ಇರ್ತಿತೆವು ಸಿವಿಲ್ ಭಾಳ ಆಡೋ್ ನೋಡ ಸ ನಮ ಕಾಡಸ್ತರ್ ಹ ಎಂಂಗೆ ಕಾರ್ಡ್ ಸ್ತರ ಪ ಹ ಎಂಗಗೆ ಇಂಗ ಬವು ಬ ಬರ್ದಷ್ಟು ಮಾರ್ಕ್ಸ್ ಕೊಡೋದ ಇಲ್ಲ ಅಸೈನ್ಮೆಂಟ್ ಫಿಫ್ಟೀನ್ ಮಾರ್ಕ್ಸ್ ಅಂತ ಇರ್ತದ ಪ್ರತಿಯೊಂದು ಕ್ವನ್ ಆನ್ಸರ್ ಸರ್ ಬರ್ದಿರ್ತಿೀವಿ ಅವರು ಏನ್ ಕಳ್ಸಿರ್ತಾರ ಅದೇ ಅಂದ್ರೆ ಹದ್ಿನೈದಕ್ಕೆ ಹದಿನೈದು ಕೊಡ ಮಕ್ಕಳು ಅಲ್ಲ ಒಂಬತ್ ಕೊಟನ್ ಮಾಡಣ ಅ ಪಾಸ್ ಮಾಡ್ತಾರ ಅಷ್ಟೇ ಎಷ್ಟರ ಬರ ನೀನು ಕೊಡಷ್ಟೇ ಈಗ ಎಂಟು ಮಾರ್ಕ್ಸ್ ಅಂತ ಬರ್ದಿರ್ತಿವಿ ಎರಡುವರೆ ಪೇಜ್ ಬರ್ದಿರ್ತಿವಿ ಇಲ್ಲಾ ಮೂರ್ ಪೇಜ್ ಬರ್ದಿರ್ತಿವಿ ಇಂಟ್ ಮಾರ್ಕ್ಸ್ ಕೊಡ್ಡದೇ ಇಲ್ಲ ನಾಲ್ಕು ಐದು ಆರು ಅಷ್ಟು
ಹ್ಮ್ ಅಷ್ಟ ಹ ನಂಬಲ್ಲಿ ಹಂಗೆ
ಹುಚ್ಚಿದ್ದಂಗೆ ಹಂಗ ಅಂದ್ರ ಅಷ್ಟ್ ವೇಟೇಜ್ ಹಾಕ ಇಡ್ಬೇಕಕ್ ಮಾರ್ಕ್ಸ ಬರ್ದಿರ್ತಿವಿ ಇಲ್ಲಾ ಕೊಡಲೇವರು ಒಟ್ಟ ಮ್ಯಾಕ್ಸ್ ನ ಒಂದೇ ನೋಡ್ ಮಾಡಿದ್ದು ಕರೆಕ್ಟ್ ಬೋತಾಾವಂತುಂದರು
ಹ್ಮ್ ಇುವ ಹಿಂಗೆ ಮಾಡ್ತಾವ ನಂಬಲ್ಲಿ ನ ಹಂಂಗಗೆ ನೋಡ
ಹ ಮಟ್ಟಿ ದೂಧ ದಂಗ ಹಾಗ ಕಡಿ ಸುಮ್ಮನೆ ಇಡ್ತಾರೆ ಅಷ್ಟು ವೇಟೇಜ್ ಮಾರ್ಕ್ಸ್
ಹಂಗಾಗಿ ಪಾಸ್ ಆಗೋ ಸಮೇತಿ ಕಷ್ಟ ಆಗಬಿಟ್ಟತ್ತತಿ
ಹ್ಮ್ ನಮ್ ಕಾಲೇಜಲ್ಲಿ ಹೆಂಗ ಇರ್ತಿತ್ತು ಅಂದ್ರ ಟ ಟ ಮಾರ್ಕ್ಸಿಂದ ಬರ್ತಿತ್ತು ನಾಕ ನಲ್ಕಕ್ ಲೈನ್ ಬರ್ ಟು ಮಾರ್ಕ್ ಸಿಗ್ತಿತ್ತು ಕಡೆ
ಹ್ಮ್
ಇಲ್ಲಿ ಐದ ಆಾರ ಎಂಟ ಹೊತ್ತು ಎರಡೆ ಎರಡೆ ಕ್ವಶನ್ ಇರ್ತಾವ ಎಂಟು ಹೊತ್ತು ಅದ್ರಾಗ ಆತ ತವಾ ಮತ್ತು
ಹ ಕಮ್ಮಗ ನೀನಾ
ಎಂಟು ಒಂಬತ್ತು ಹತ್ತು ಮಾರ್ಕ್ಸ್ ಒಂದು ಒಂದು ಕುಶನ್ ನಾಗೆ ಕವಷನ್ ಬರೀ ಬಿಡು
ಅವಾಗೆ ಬಾರಿ ಇತ್ತಲ್ ಹೌದೇ
ಅಂದರು ಬಾರಿ ಟ್ವೆಲ್ತ್ ಮುಗಿದ್ಮ್ಯಾಗ ಫಸ್ಟ್ ನಾವು ಹೋಗಿದ್ನಲ್ಲ
ಹಾ
ಟ್ವೆಲ್ತ್ ಮುಗಿದನಾಗ ನಿ ನೀಟ್ ನಾನ್ ನೀಟೇ ಬರ್ತೀನಿ ನೀ ನೀಟ್ ಬರ್ತಿದ್ದಲ್ಲಾ
ಹ ನೀ ತನಕಂತು
ಹ್ಮ್ ಅಷ್ಟೇ ಊರ ಹೋಗಿದ್ದೆ
ಈಗ ಸಂಡೇ ಆಡ್ಲಾ ಎಕ್ಸಾಮ್
ನೀ ಮತ್ತ ಏನಲ್ಲಿ ಅದು ಲೀಕ್ ಆಗ್ಯದಂತಲ್ಲ ಪೇಪರ್ ಹಂಗ ಯಾಕ ಮಾಡ್ಬೇಕ ಅವವತ್ತಾಯ್ ಪಾಪ
ಹ ನನ್ ಫ್ರಂಡ್ ಹೋಗ್ಬೇಕಕ್ ಹಚ್ಚಿರ್ಲ ಮಮ್ತಾ ಅಂತ ಮನೆ ಹೇಳಕಲ ಇ ಸ್ನೇಹ ನಂಗ ಕಾಯಾಗಿ ಏ ಅದ ಗಲ್ತ ಅದ ಮೊನ್ನೇನೆೇ ಬರ್ದವಿ ಮತ್ತೆ ಬರ್ಬೇಕು
ಅಲ್ಲ ಫಸ್ಟ್ ಆಫ್ ಆಲ್ ಅವಂಗ ಮಾಡದ್ ತಪ್ಪಲ್ಲ ಮತ್ತ ಇಯ್ಯಪ್ಪ ದೇವ್ರೆ ಯಾಕೆ ಲೀಕ್ರ ಮಾಡಸ್ತಾರ ಬಿಡು ಮಾಡ್ಸದ್ ತಪ್ಪಲ್ಲ ಮಾಡ್ಸೋದ್ ಮಾಡಸ್ತಾವ ಗೊತ್ತಾಕ್ ಮಾಡ್ತಾವ ಲೀಕ್ ಮಾಡಿ ಅಂತ
ಹ್ಮ್ ಹ್ಮ್ ಅ ಲಕ್ ಗತ್ತತಗ ಪೇಪರ್ ವ್ಯಾಾಲಷನ್ ತೋಡಗ
ಹ್ಮ್ ಅದ ಲಕ್ ಆದ್ರ ಭೀ ಈಗ ಇವ್ರಿಗೆ ಅಂತ ಗೊತ್ತಿರ್ಲಿಲ್ಲ ಲಕ್ ಆಗಿದ ಪಾಪೆ
ಹ್ಮ್ ಹಂಗ್ ಮಾಡ್ಬೇಕಿಲ್ಲ ಎಲ್ಲಿ ಎಲ್ಲಿ ಗೊತ್ತಾಗಿರ್ಬೇಕದ ಅವ್ರಗ ಅಷ್ಟೇ ಇಡ್ಬೇಕಿಲ್ಲ ವಾಪಸ್ ಪಾಪ ಎಲ್ಲರಿಗ ಇದ ಏನ್ ಮಾಡ್ಬೇಕಗ ಅವರು
ಎಲ್ರ ಸಾಯಬೇಕು ನೋಡಿ ಈಗ ಅದು ರೀ ಎಕ್ಸಾಮ್ ಅಂದ್ರೆ ಏನು ಈಗ ಅವರು ಅದೇ ಕ್ವನ್ ಚೆಂದ ಬರ್ದ್ನ ಈಗ ಆತದ ಬಿಡು ಸೀಟ್ ಅನ್ಕೊಂಡಿರ್ತಾರ ಈಗ ಬೇರೆ ಕ್ವನ್ ಬಂದು ಟಫ್ ಇದು ಅಂದ್ರೆ ಏನ್ ಮಾಡು
ನಮ್ ಸೀರಿಯರ್ ಬ್ಯಾಚ್ ನಾಗ ಹೇಗಿತ್ತವ
ಹ್ಮ್ ಹ್ಮ್
ಹ ಅಂದ್ರ ಅವ್ರು ಏನ್ ಬರ್ಲಿಲ್ಲ ಎಂಬೆ ಲೀಕ್ ಆಗಿ ಮತ್ತಲ್ಲ ಅಷ್ಟೇ ಬರ್ದ್ರ ಈ್ ಸರಿ ಇದ್ರೆ ಹಿಂಗ್ ಮಾಡ್ಬಿಟ್ರ
ಹ್ ಮಾರ್ಬರದ ತಾಯ್ಪಾ
ಹ್ಮ್
ನಕ ಪೂಡ ಅಲ್ಲ ನೋಡಿವಿಪಾರಟ
ಆ ಪೋರ್ ಇದ್ರೆ ಎಂಂತಪರ್ ಇದ್ ಮಾಡಕತ್ತತ್ ತೂ ಬೇಡ ನಂಗರಾ ಪಾಪ ಅದಕ್ಕೆ್ಯವ ನಾ ಲಾಂಗ್ ಟರ್ಮೇ ಮಾಡಿಲ್ಲ
ಹ್ಮ್ ನಮ್ಮ್ ನಿಮ್ಮ ಅಪ್ಪ ಅಲ್ಲಿ ದಣಿ ಬಲ್ಲಿ ಎಷ್ಟೊಳಗತ್ತಿದ್ದ ನೀ ಲಾಂಗ್ ಟರ್ಮ್ ನೀ ಏನೊಂದ್ ವರ್ಷ ಕು್ ತೋದ್ಲಕ್ರೀ ಇನ್ನೊಂದ್ ವರ್ಷ ಕು ತೋದ್ಲಕ್ರೀ ಇನ್ನೊಂದ ವರ್ಷ ಕು ತೋದ್ಲ